ಹಾ ಸ್ವಲ್ಪರಿ ಹೇಳಿ ಕೆಲ್ಸವಾ
ಇನ್ನೆಲ್ಲ ಸಂಗೀತ ಒವ ಇಗಲಿಯಾ
ಇನ್ನಲ್ಲ ಸಂಗೀತಾ ಅಷ್ಟೇ ಬರೋದ ಇದ್ರಲ್ಲಿ ಇನ್ ಹೆಂಗೆ ಹಾಕಿದಾ
ಇಷ್ಟೇ ಕೇಳೋ ಸೌಂಡ್ ಬರ್ಲ ಇರ್ಲ್ಲ
ಮಳೆ ನೆನೆಸಾ
ಸುಮಾರ ಬಿತ ಒಡೆದು ಬಟ್ಟ ನೆನವುದು ಬಂತು ನಿಂತಹೋಯ್ತಿ ಇಲ್ಲಿ ಹದ್ದು
ಈರುಳ್ಳಿ ಚಂದ ಇರ್ವಲ್ಲ ನಿನ್ನೆ ಮೊನ್ನೆ ಕಾಕಿತ್ತು ಕಡ ಒಂದ್ ಕಾಯ್ದಪ ಆಗಲ್ಲ
ಯಾನೇಡೇ ಗೊಬ್ಬರ ನೀನು ಇವರೇ ಡೇ
ಫಸ್ಟ್ ಯೂರಿಯಾ ಒಂದ ಎರಡು ಮೂಟ ಹದ್ನೈದನೈದ
ಒಂಬತ್ತು ಇಪ್ಪತ್ನಾಕಡನ್ ಮೂ
ಹ್ಮ್ ಯಾವ ಇಪ್ಪತ್ನಾಕು ತಂದಿಲ್ಲ ಇನ್ನು ಹತ್ತಿನ ಹದ್ಮೂರಕ್ಕ ಎರಡು ತಿಂಗಳ ಇನ್ನು ಹದಮೂರ ದಿನ ಹ ಹಾ
ಹ
ಚಿನ್ನಂದಿನ ದ್ವಾರ ಅದ
ಹಾ
ಎರಡದಿಂದ ಲಾಟ್ರ ಮಾಡಟ
ಹ್ಮ
ಈದು ಐತ ಇಲ್ಲ ಬಿಳಾಕತಾವ ಕಿವ ಜಪ್ಪ ಅಂದ್ರ ಕಾಳಿಯಾ
ಕಿಚತಿಿಯ
ಚನ ಕಾಲ್ ಕಚಿದ್ದ
ಹ್ಮ ಕತದೆ ಈರುೋಳ್ಳ ಈ ಅಶನ ಇಲ್ವಲ್ಲ ಅದ್ರಿಂದ ಸುಿ ಹೆಂಗಕ್ಕಪ್ಪ ಕಿೇಳ ಬದ ಅಷ್ಟತ ಇ ಕಡೆ
ಹ ನೀವ್ ಹತ್ಣ ಕೋಣದೊಳ
ಹ್ಮ್ ಹೆಂಗ್ರ ಕಿತ್ಕಬಹುದು ನಾವೇ ಕಿತ್ತ ಆಚೆ ಬರ್ಬೇಕು
ಹ ಕ ಸ್ನಕ್ಕಿಲ್ಲ
ಬಳ ಕಡಾಕಣ ಕ
ದರ್ಶನೆ ಯಕಮಟು ಹಾಕಿರೋದು
ನಾವವು ಇರುಳ್ಳ ಅ ಕಾಕಿ
ನಿಮ್ಮ ಅವನ್ದನಿ ಅಂದರು
ಹ್ಮ್ ನಾವ್ ಹಾಕಿಲ್ವಾ ಇರುಳ್ಳಿ ಅರ್ಶ್ಣ ಇರುಳ್ಳ ಎಣನಕ ಹಯ್ಪ ಇನಂಗದಪ್ಪ ಹ ಈ ನಮಗನ್ ಚೆನ್ನಾಗತದ ನಿಮ್ದು ನ್ ಮುನ್ನೆ ಸೇರ್ರಿಸಬದ
ಆದ್ರೆ ಇಿಂದೆ ಸರಿಯ ಬಂದಿಲ್ಲ
ಹಗೆ ಬ
ಸ್ಪ ಇನ್ನುೂ ಕಡ ಕಡದ್ರ ಮೇಲೆ
ನಂಬತ್ ಕಿಲ್ಚ ನಂಬತ್್ ಕಿಲ್ ಚಲ ಬಂದ ನಿಮ್ದು ನಾವ್ ಏನ್ ಮಾಡ ಕೆಲಸ ಮಾಡ ಎಣ್ಣೆ ಮಣೆ ಹಚ್ಚ ಕಡೆ ಕಳಾಕಿತ್ ನಕಪ್ಪ ಕೆಡುಕಡೆಾಗಿಲ್ಲ ಆಾಳ ಕರ್ಕ ಜಿನಕ್ಕೆ ನ ಕೈದುಾಳ ಸೆಟ್ ಮಾಡ್ಕೊಂಡಸಕು ಬಂದ್ಯಾ ಇಳಿ ಕೇಳಕ್ಕ
ಒತ್ತಕಣ ಪರಾವ ಕಡ ಕೊೋಟ ಆಳ
ಕಡ್ಡಿ ಕೊೊಳ್ಳ ದುಡ್ಡು ಕೊ ಕಡ್ಡಿ ನಮ ನನ್ನ ಹಸುವೆ ಇತ ನನ್ನ ಹಸುವೇ ಕಡ್ಡಿ ಇಲ್ಲ ನೀನು ಹೇಳ್ತೆ ಐದಾರು ಲೀಟ ಕರೆಯ ಸಸ
ಶೀತ ಮಾಡಡೋ ಅ ಕೈಚಿನ ಎಲ್ಲ ಕಟ್ಟ ನಡ ಅಷ್ಟ್ ಚೆನ್ನಾಗ ಅದ ಬಂದ್ ಮಾತ್ರ ಕಡೆಲ್ಲಯತ ಕಟ್ಟೆ ಯಾನವಾಗಿಲ್ಲ ಈಗ ಮಳದ್ಮೇಲೆ ನೋಡಿ ಹಿಂಗದ ಈಗ ಕೊನ ಕಡೆಕ್ಕೆನು ಇ ಬುಕ್ ಈಗ
ಗುಣತ ಮರ ಅದ ಕಡಿತ್ತ
ಎಂಟು ತಿಂಗ್ ಒಂಬತ್ತನೇ ತಿಂಗಳಲ್ಲ ಕೂಡ ಆಾಕ್ಬೇಕು ಅಜೆ
ನಿಮಗೆ ಒಳ್ಳೇದು ಅದು ಒಂಗ್ ಕಡದ್ರ ಸನ್ನೆ ಕಡೆಗಿಂದ ಕಟ್ಟದಪ್ಪಾದಿ ಕಡದ್ರೆ ಒಳ್ಳೆದು ಮನಸ್ ಮರುಭುತ್ತ ಅದ ಹೆಂಗದಾ ಕಡ ಬಿಿಟ್ರರು ಚೆನ್ನಾಗಿ್ ಬಂದಾರಂಗ
ಅಕಗ ಯಾನು ಇವು ಕೊಡುಕನು
ಹ
ಗೊಣ ಕಡೆ ಕನು ಯಾಕಾಲ ಗೊಣ ತಾನಾಗ ಬರಬೇಕು
ಕೊನ ಕಡೆಯಕಲ ಹಯ್ಯೋದು ಬಂಟ ಇನ್ನು್ಯ ಇದಾಗಿರ್ಲಿ ಅಂತ ಕೊಣತ್ ಚೆನ್ನಾಗ್ ಬರ್ಲಿ ಬಂದಿಲ್ವಲ್ಲ ಇನ್ನುವು ಗೊಬ್ರ ಹೇಳುದು
ನಾನೇ ಗೊಣ ಕಡಿದರ ಯಾನು ನಾನೇದ ವಲನ್ ನೀ ಆಯತಿ ಇಷ್ಟ ತಲಕೀರ್ೆ
ನಿಮ್ಗೇನೊಬ್ರು ಎತ್ತಿಂದಿರು ಸಿಕ್ಕತ್ತ ನಮ್ಗ ಆತ್ನಿನೇ ಸಿಕೊ ತಿನಲ್ಲ ಅದ ಕೇಳು
ಅಂಗಂದು ಬಿಡ್ತಿ ಅಂಗಂದು ಬಿರ್ ಉಟಾಗಾಗಾ
ಈಗ ಒಂದ್ ಫೋಟೋ ಕಳಿಸ್ತೀನಿ ನೋಡು. ಇದು ನಮ್ ಗುಣ.
ಒಂದ್ ಏಳೆಂಟು ಚಿಪ್ಪಂದು ಸಾಕು ತಕ್ಕ
ಯ ಯಪ್ಪಾ ತಲ್ ಕೆಟ್ಟೋಗುತ್ತೆ ಯ
ಹ್ಮ ಜನ್ನರ್ ಕರ್ದ್ದಾವ
ಇನ್ನೂರು ಕಡ್ದಿಲ್ಲ ಒಂದ್ ನೂರು ಕಡ್ದವ. ಇನ್ನೊಂದ ಏಳ್ನೂರ ಎಂಟ್ನೂರ್ ಹಂಗೆ ನಿಂತವ ಅದಕ್ಕೆ ಅಡ್ ಮಾಡ್ಬೇಕು.
ಮೂರ್ ಮೂರು ತಿಂಗಳು ಬರ್ಬೇಕಯ್ತು ಫಿಟಿಂಗ್.
ನ್ತ
ಒಂಬತ್ತನೇ ತಿಂಗಳು ಕಟಿಂಗ್ ಬಂದ್ ಬಿಡ್ಬೇಕಿತ್ ನೋಡ್ಬೇಕ್ತ್ ಮಂದಿ ಇನ್ನು ಮುಂಚೆ ಇ ಲೆಕ್ಕದ ದಸರಕ ಬರಬೇಕು. ವರಲಕ್ಷ್ಮಿ ಬರಬ ಕಟಿಂಗು.
ನೀರುದುರಗ್ ಬಂದರದತ್ರ ಒಂಬತ್ತು ತಿಂಗಳಕ್ಕೆ ಒಟ್ಟು ಹನ್ನೊಂದು ಹನ್ನೆರಡು ಈಗೈದು. ತ ಇನ್ ಇಪ್ಪತ್ತು ದಿನ. ದಿನ ವಾರ ಒಂಬತ್ತು ದಿನ ಕೂಡ ಸಮಾರ ಕಡಕಣ ನಮ್ಮ ಸಲ್ಪನ್ ಯವಕ್ ನಾನಡ. ರಿಪ್ಲೇ ಮಾಡ್ಣಿ. ಹಾ ಹಲೋ ಹ ಗಲ್ಪ